ಯಾವ ಅಲೋ ಅದೋ ಕಾಶೇವಿ ಅಲೋ ಹಲೋ ಹಲೋ ಹಲೋ ಹೇಲೋ ಹಲೋ ಹ ಮಾಡ ನ ಆ್ತು ಹಲೋ ಹ ಚ ಚಲ
ಸಮರ್ಷ
ಹ
ಹಲೋ
ಬದಲ ಕ ಮಗಾಷ್ಟ್ರಮ ಆನ್ನ ರೂಮ ನ ತಲ್ಲಿಿಕೊಂಡಿಿದ್ದ
ಆ ನೆನ್ ರೂಮ್ ಹೋದ್ರೆ ಏ ಜೋಕ್ ಮಾಡಿಕಾಂತ ಕೂತ್ಕುದರ
ನನ್ ಚೋಕ್ ಮಾಡ್ತಾರ ಹಾ ಮಾಡ್ಲಿ ನಡೀತಾವ ನಾನ ಬರಿಕುದ್ಕೊಂಡಿರ್ತೀನಿ ನಂಗೆ
ಪಾರ್ಕಿಂಗ್ ವಯ್ತ್ ಹೊಗಣ
ಪಾರ್ಕಿಗ್ ಹೊಯ್ತಿ
ಹ್ಮ್ ಎಳ್ಳಕ್ಕೆ ಪರಾಕ್ಕೆ
ಯಾವಗ್ ಬತ್ತಿ
ಈಗ್ ಒಂಟೀನಿ ತಡಿ ಹುಸ್ರು ಪೊಂಡೆಲ್ಲ ನ
ಚಾರ್ಜಿಲ್ಲ ಶಫೀ
ಇದು ಒಂದ್ ಕಲ್ ಹಲಿದ್ದಂದ ಒಂದ್ ಕಾಲ್ ಆಲ ಇನ್ ಒನ್ ಕಾಲ್ಆಲಿ ದಮ್ ಹಾಗಲಿ ಅಂದೆ
ಒಂದ್ ಕಾಲ್ ಹಾಕಿನ ಎಷ್ಟು ಕಾಲ್ ಬೇಕಾ ಮೂರ ಯಾರಿ ನಿನ್ ಒಡ್ಸು ಹು ನಂದು ಆ ಪರಿಸ್ಥಿತಿ ನಡಿತದಲ್ಲಾ ಹಿಂಗ್ ಹೋದ್ರೆ
ಪ್ರಕಾಶ್ ಡಾಟಾ ಆಫ್ ಮಾಡ್ಬೇಡ
ಹೇ ಆಫ್ ಮಾಡಲ್ಲ ಅಫ್ ಮಾಡಲ್ಲ ಹಿಗಿಶ್ಅಬಡ ಡೋರಿ ಮೌಂಟ್ ಹ್ಮು ಎ ಶೆಫಿ
ಮತ್ ಆಕಾಶವ್ರೇ
ಹೇಳ್ಬಕ್ ನೀನೆ
ಗಿರಟಿ
ರಶ್ ಐತ ಬಾತ್ರುಮ್ ಕಿಲ್ಲನಡುಗ ನಿಮ್ ಫೈಸರ್ ಸಿಗರೇಟ್ ಹೊಡಿಯತನ್
ಬಿಎಾರ್ತಕ್ಕೆ ವೈದಿಲ್ಲಾಣ
ಪೈಸಲ್ಲಣ ಸಿಗರೇಟ್ ಹೊಡಿಯತಾನ ಕೇಳತಾನ ಹೊಡಿತನಂತ
ಹಾ ಒಳ್ಳೊಳ್ಳಿ
ಅಬೆ ಪೈಸಲ್ ದರಜಕಲಾಗನೆ ಬೆ ದರ್ವಾಜಾ ಕ್ಯು ಲಗರ ದರ್ವಜ ಕು ಕ್ಯೂ ಲಾಕರ್ ನ ಕಪಳೆ ಕಪಡೆ ತರ ಕಪ್ಡೆ ಕಪ್ಡೆ ತರ ಅದಿಕನಂತೆ
ಏನಂದಿ ಪ್ರಕಾಶ್ ಎರ್ಡ್ ನಿಮ್ಷ ನಿಂದ್ರು ನಾ ಬ್ಲೂಟೂತ್ ಸರ್ಲಗೆ ಬ್ಲೂಟೂತ್ನಗೆ ಮಾತಾಡ್ತೀನಿ ಸಪ್ ಕೆಳ್ಸಲಗದೆ ಹಂಗೆ ಬರ್ಲಿತಿದ್ದೆ
ಹಾ ಆಮೇ ಫಂಡಲ್ಲ ಇದ್ದೇ ನ ಈಗಂತಗ
ಹಲೊ ಹಲೊ ಹಲೋ
ಹಲೋ ಹಲೋ ಅಂಜಿತ್ ದೆಲ್ಲಾ ಹಲೋ ಹ ಕೇಳಸ್ತದಿಲ್ಲಲ್ಲೇ ಹಲೋ ಹಲೋ ಶೆಫಿ ಹಲೋ ಶೆಪೀ ಕೇಳಸ್ತದಿಲ್ಲಲೇ
ಅ ಲೌಡೆ ಬಾತ ಕೌಂಸೆ ಬೋಲ್ ರಸೆ ಬ ಬೋಲ್ ರ ಸ
ಹೆ ಭೆ ಮೆ ಭಿ ಶೆಫಿ ಶಫಿ ಬೋಲ್ ರಾ ಹ ಕಬ್ಸೆ ಹ್ಮ್ ಬೋಲೋ ಬೋಲ
ಲೌಡೆ ಕಾಯ ಕರರೆ ಬೇ ಕಾಯೆ ಅಬೇ ಲೌಡೆ ಅವಾಜ ಹಾರಿ ನೈ
ಭಾತಕರೋ ಬೇ ಲೌಡೆ ತುಜೆ ಹಾ ಬರತ್ತದ ಬರತ್ತ ಧ್ವನಿ ಕೇಳ್ಸತ್ತದ ಮಾತಾಡ ಅಂದೆ ಶೆಫಿಲೆ ಹ ಅವಾಗ ಆ ಕಡೆ ಸೈಡ್ ಹೋಗಿದ್ದ ಕೇಳಸಲ್ಲಿಲ
ನಾ ಯಾರೋ ಫೋನ್ ಬಂದ್ರೆ ಫೋನ್ ರಿಸೀವ್ ಮಾಡ್ಬೇಡ
ಹ್ಮ
ಬೈ ಡಾಟಾ ಆನ್ ಇಡು ಹಾ ಡಾಟಾ ಆನ್ ಇಡು
ಎಲ್ಲಾನಿ ಹೇಳ್ದಂಗೆ ಮಾಡತ್
ಹಾ ಏನಿಲ್ಲಪ್ಪಾ ಸುಮ್ ಕುತಿವ ನೋಡು ನಾವಂದು ಬುಕ್ ಬುಕ ತೆಗದಿದೆ ಒಂದು ಹೊಸದ್ ಬುಕ್ ನಾನೇ ಮಾಡಿದ್ದ ಕಂಡ ಇಡದ್ದಿದೆ
ಏನ್ ಬುಕ್ ತೆಗದೊಪ್ಪಾ
ಪ್ರಾಕ್ಟಿಕಲ್ ರಿಕಾರ್ಡ್ ಬೇಕೆ ಅಂತ
ಹ್ಮ್
ಅದು ನಾ ಬರ್ದಿಲ್ಲ ದೂಡ್ಡ ಹೇಳ್ತೀನಲ್ಲ ಹಂಗ ದ ಟೈಪ್ ಆಫ್ ಫ್ಲೋ
ಅಲ್ಲ ಅಲ್ಲಲ್ಲಿ ಕೇಳ
ಹಾ ಕೇಳ ಹೇಳ
ಫಿಫ್ಟೀನ್ ಶೇಡ್ಸ್ ಆಫ್ ಗ್ರೇಡ್ ನಿಮ ತಾತ ಬರ್ದಾನಲ್ಲಾ
ಕ್ಲೇ ಹಾ ಅಲ್ಲಿ ಓದ್ತೀನಿ ಕೇಳ ಕೇಳಿದು ಬರೇ
ಹಾ ಓದಪ್ಪಾ
ನನ್ ಬುಕ್ ಯಾಂಗ ಬರದಿನ ನೋಡ ನಾನು ರಿಫರೆನ್ಸ
ಹ್ಮ್
ಸ್ಯಾಂಪಲ್ ಆಪ್ ಅನ್ನೌನ್
ಏ ಪಡಬೇ ಅಚ್ಚಸೆ ಪಡ ಚಂದನ್ ಓದ ಓದಂಗಿತರ ಹ ನವೌನ ಯಾವನ ಎಲ್ ಕೆಜಿ ಯು ಕೆ ಜಿ ಹುಡುಗರ ನಿನಕಿತ ಚೆನ್ನಾಗ ಓದ್ತಾರ
ನಾರ್ಮಲಿ ವಾಟರ್ ಈಜ ಯೂಸ್ಡ್
ಸ್ಪೀಡಾಗೇಳ
ಸ್ಪೀಡಾಗಿ ಓದಲಿಯಾ
ಹ್ಮ್
ಪ್ರೊಸೀಜರ್
ಏ ಇನ್ನ ಸ್ಕೂಲವ್ ನಿನ್ವು
ಇನ ನನ್ವು ನಾಲ್ಕಲಾವ.
ಇದು ಬುಟ್ಟ ಇದು ಇಡುದ
ಹ ಇದಕಿಡಿದು ನಾಲ್ಕಲವ.
ಇದಕಿಡುಡ್ ನಾಕಾಲವನ
ಹಾ
ಹೌದೇನು
ಹಾ ನಾ ಈ ಕಲಾಸ್ ಮಾಡುನು ಹೇ ನಫೋನ್ ಅ ಚೋರಿ ಸ
ಏನಂತ
ಹ ಇ ಇದದೆ ಯಾವ ಕ್ಲನ್ ಕರ ಮಾತಾಡ್ಕಲ್ಲಗ
ಯಾರ್ ನಿನ್ ಫ್ರೆಂಡಾ
ಹಾ ಏನ ಅಂದಿದ್ದೆ ನೀನ್ ರೊಕ್ಕಾನ ಕೊಡಲ್ಲ ಹೊಡಸ್ಕೊತ ಹೋಗ ಅಂದಿದ್ದೆ
ಹಾ
ಹಾಖರಿ ತಿಳ್ಕೊಂಡ ಫೋನ್ ಬಾ ಸಾರಕ ಸಾರಕ ಫೋನ್ ಯಚ್ಚಲತಿ ನಾವು
ಈಗ ಅವ್ನು ಕೂಡ ಮಾತಾಡ್ತೇನ್ ಇದೊಂದ್ ಆಗನ
ಮೊದಲ ಅವಂಗ ಫೋನ್ಅಚ್ಚಿ ಕೇಳ್ತಿನ್ತಾನ ಮಾತಾಡ್ತಾನ ಇಲ್ಲ ಅಂತ ಅವನ್ ಜೊತೆ.
ಹ ಎರಡ್ ನಿಂಶ ನಿಮಿಷ ಎರಡ್ ನಿಂಶ ಅಗನ ಕೇಳಿಂತಿಗಿ ಹ್ಮ ಕೆಳಗೆಸಿ ಅಚ್ಚ ನನಗ್
ಹಾ
ಮತ್ತೇನ್ರಿ ಶೆಫಿ ಎಲ್ಲ ಆರಾಮ್ ಮನ್ಯಾಗ
ಎಲ್ಲಾ ಆರಾಮ್ ನೋಡಿ ಯಾವ ಬರ್ತಿ ಅಸ್ತಲ್ಗ
ಹಷ್ಟಲ್ ಈಗ ನೀನ್ ಕುೂಂಡೆ ನೋಳಕಾಲ ಆಗಣ
ಅದು ಆಗಲ
ಅದ ಆಗಲ ಹುಟ್ಟಿದೆಂಗ ಉಟ್ಟಿದ್ದೆ ಏನಿನ
ಹ ಹ ಹ ಕಂಫಂಡ ಬಿ ಯ ಕಂಫಂಡ
ಇಲ್ಲ ಇನ್ನೊಂದ ಏನಿತ್ತಲ್ಲ ಅದ ಕಂಪೌಂಡ್
ಕಂಪೌಂಡ ವಿವನ್
ನಿನ್ ಕಬೂತರ್ ಶಕ್ತಿ ಅದ ನಿನ್ಗೆ ಎಸ್ಮೈಲ್ಗ್
ಕವುತ ಶಕ್ತಿ
ಹಾ
ಅದ ಹೆಂಗ
ಹ ಯಾಕಂದ್ರೆ ಇಬ್ರು ಕಬತ್ತರಗೂ ಬಿಡಲ್ಲಲ್ಲ.
ಕಬುತರ್ ಅವ್ರ ಚರ್ಮ ಸಿದ್ಧ ಹಕ್ಕವು.
ಹಾ ಪಾಪ ಅವ್ ಕಿಟಕಿ ಬಲ್ಲಿ ಎಲ್ಲ ಕಬೂತರ್ ಪುಕ್ಕೆಡುಕ್ ಜಗಿ ಬಿದ್ದವು ಹೇಳ ನೀನು ವಿಸ್ಮಲೆ ಯರ ಅಟಾಟ ಪಿಡಿಸಿರಂಗತ್ತ ಅ
ಹೆ ಮಾತಾಡಬೇಡಲೇ
ಯಕ
ಬರಿ ಅದೇ ಓದದು ಮತ್ತೆ ಅಂತವ್ ಮಾತಾಡ
ರಕ್ಕಬರಲ್ಲಂಡ್ಯ
ಹ್ಮ್ ಮೊದ್ಲೇ ನಾಕ ಮಿಸ್ ಆಗ್ಯಾವ್ ಈಗ
ಎಷ್ಟೊ ನಾಕ್ ಸಾವಿರ ಹಂಗ್ ಬರ್ತಾವ ಚಂದ ಮಾತಾಡಿದ್ರ.
ಎಂಟು ಬೇಕಾ ಹುಟ್ಟಾವ
ಎಂಟ ಮೋದಿ ಬ್ಯಾಂಕ್ ಅಕೌಂಟ್ ಹಾಕ್ಲ ಲಕ್ಷ ಹಾಕ್ತತಾರೆ
ನಿನಗೇನು ಬ್ಯಾಡಲ ನನ್ಗ್ ಬಂದ್ರೆ ನ ನಿಮ್ ತಮ್ಮ ತಮ್ಮ ಸ್ವಂತ ತಮ್ಮಗ್ ಬಂದ್ರೆ ಐತಲ್ಲ ಅಂದ್ರೆ ನನಗ
ಹ್ಮ್ ಹ್ಮ್
ಜಸ್ಟ್ ಅಣ್ಣಗೆ ಏನ್ರೀ ಒಂದು ಕಿರಿಕುರಿ ಕೊಟ್ ಬಿಟ್ರಿ ಆ ಕಲಾಸ ಐತಲ್ಲ ಅಣ್ಣ ಖುಷಿಯಾತಣ್ಣ ಅದ್ರಲ್ಲಿ
ಹೌದ ಹೌದು ಖುಷಿ ಆಯ್ತ ನಿಮಗೆ ಕುರ್ಕುರೆ ಎಲ್ಲ ತಕೊಂಡು ತಕೊಳ್ಳಿ ರೊಕ್ಕಾಗೆ ಏನಪ್ಪಾ ಅಂದ್ರೆ ಪಾನಿಪುರಿ ಎರಡು ಪ್ಲೇಟ್ ಪಾನಿಪುರಿ ಎರಡು ಪ್ಲೇಟ್ ಎರಡು ಎಗ್ ಪುಫ್ ಒಂದು ಎಗ್ ರೈಸ್
ನಾವು ಕಾಲೇಜ್ ಗೆ ಅಡ್ಜಸ್ಟ್ ಆಗಬೇಕು ಒಂದೇ ರೊಕ್ಕ ಕಾಲೇಜು ಅದು
ಹೊದಿತೀನಿ ರೊಕ್ಕ ಏಟುತ ನಲವತ್ತು ನಲವತ್ತು ಎಂಬತ್ತು ಅಲ್ಲಿ ಒಂದು ನಲವತ್ತು ಹಾ ನೂರ ನೂರ ಅರವತ್ತು ಅಷ್ಟೆ
ನಿನಗ್ ನೂರ ಅರವತ್ತು ಅಲ್ಲಿ ಇನ್ನ ರೊಕ್ಕ ಕೊಡೋದಲ್ಲ ಪಾರ್ಗೊಳ್ಳಳಿಗನ
ಎಟು ಜಿಬ್ಬದ ಅಲ್ ಶೆಫಿ ನೂರಅರವತ್ ರೂಪಾಯಿ ಹತ್ ನಿಮಿಷ ಆಯ್ತ ನೋಡ್ ಹೇ
ಏನ್ ಮಾಡಲ್ಲ